ಹೇ ಇಲ್ರಿ ಹೆಂಗೇನಿಲ್ಲ ಹೇಳ್ದಾವೆ.
ಇಯರ್ಬಡ್ಸ್ ತಗಿಲ್ಲೆ ಯಪ್ಪ.
ಹೇಳ ಹೇಳ ಹೇಳ ಕೇಳ್ಸ್ತದೆ.
ಇಲ್ಲ ನನ್ಗ ಇಲ್ಲಿ ಗುಯಿ ಅಂತದ ಅದಕೆ ಹೇಳಿದ್ದ ನಿನಗ.
ಖರೆ ಅಂತಲೇ ಅದ. ಆ ಕಡೆ ಸೈಡ್ ಹೋಗ್ ಕೂಡು ಏನ್ ಅಂತ ಬರೇ ಏನ್ ಹೊಲ ಕಾಯ್ತ್ಯ ಈಗೇನ್ ಕಾಯ್ತ್ಯ ಧನ ಬರ್ತ ತ ಅಲ್ಲೇನೆ.
ಹ ಗಾಳಿ ಬಿಟ್ಟದ ಹಿಂಗ ಅನ್ಸಕತ್ ನಿನಗ.
ಮತ್ತತ್ ಅದೇ ಹೇಳಿದೆ ನಿನಗೆ ಗಾಳಿ ಬುಳ್ಳಾರ್ದ ಕುಡಪಾ ಅಂತ ಹೇಳ್ದ ಹೆಂಗಿದ್ ಬಂಡಿ ಅದ ಅ ಬಂಡಲಲ್ಲಿ ಕುಡು.
ಹ್ಮ್ ಹ್ಮ್ ಇವಾಗ ಹೇಳ.
ಹ ಏನಾಗ ಜಿಮ್ಗೆ ಹೋಗಿ ಬಂದ್ಯಾ.
ಹ್ಮ್ ಒಗ್ ಬಂದೆ ಬರಕಿಲ್ ಮತ್ ನೀನು. ಏ ಯಾವಾಗಾರ್ಪ ಏನುಮ್ ಐದುವರೆ ಲಾಶಿಂದ ಆರು ತಕ್ಕ ಆರು ಲಶಿಂದ ಏಳ್ ರು ತಕ್ಕ. ಹ ಮಾರ್ನಿಂಗ್ ನೀ ಯಾವಾಗಾರ ಮಾಡ ಬಂದು ನೀನ್ ಮುಂಜಳೆ ಕಾಲಿ ಇರ್ಲಿಕ್ಕೆ ಸಂಜೆಕ್ ಮಾಡ ಬಂದು.
ಹ ಯಾರು ಏಳಾರ ಇಲ್ಲ ಕೇಳಾರಿಲ್ಲ ಏನು ಇಲ್ಲಿ ಎನಿ ಟೈಮ್ ಓಪನ್ ಏನ.
ಓಪನ್ ಎನಿ ಟೈಮು.
ಇಲ್ಲ ನಾದಲ್ಲ ಅದಕ್ಕೆ.
ಸಟ್ರಾದ ಅದಕ್ಕೆ.
ಹೌದ.
ಹಾ ಮುಚ್ಚಿರ್ತಾರ ನಾವ ತೆರದ್ ಮಾಡ ಬಂದ್ ಮತ್ ಮುಚ್ ಬೇಕಾದಕ್ಕೆ.
ಎಸ್ ಮಂದಿ ಇದರಲ್ಲಿ.
ಹಟ್ಟಿ
ಈ ಪ್ರಸೆಂಟ್ ಏಸ್ ಜನಾರ ಮಾಡಾರ ಅಲ್ಲಿ ಬರಾರ್ರು. ಮೂವರ್ ಬಿಟ್ರೆ ಯಾರು ಬರಲೇನ.
ಮತ್ತ್ ಯಾರು ಬರಲ್ಲ
ಹ ಇವರಣೆ.
ಏ ಒ ತಾಡು ದಿನ ಬಂದಂಗ ಮಾಡಿದೆ ಏನಂದ್ ಅದ್ ಕೆಲ್ಸ ಇದ್ ಕೆಲ್ಸ ಅದ ಅಂದ ಪ್ಪೋನ್ ಹಚ್ಚೋದೆ ಬಿಟ್ಟೆ ಆ ಕಡೆ.
ಹ್ಮ್ ಹ್ಮ್ ಯಾ ಸುಮ್ಮನೆ ನಾಕ್ ಕ ದಿನ ಮಾಡ್ದೇವು ಏನ್ ಮೋಟಿವೇಷನ್ ತಗೊಂಡಿರ್ತಾವ ಅದು ಇದು ರೀಲ್ಸ್ ನಲ್ಲಿ ನೋಡಿರ್ತವ.
ಹ್ಮ್ ಆಟೆ.
ನೀನು ಅಪಾರ ಪಚ್ಚೆ ಬರ್ತಾವೇನ.
ಹಾ ಅವ ನಾನು ಜನಪವ ನಮ್ಮ ಮಳೆಗಾರ.
ಹ್ಮ್ ಹ್ಮ್ ಹ್ಮ್.
ಬರ್ಬೇಕಿಲ್ ಮತ್ತೆ.
ಬರ್ಬೇಕು ಟೈಮ ಸಿಗೋಲೋಲ್ ಅಗದ. ಮುಂಜಾನೆಗ ನಾ ಮುಂಜಾನೆಗೆ ನಾಳೆ ನಾಡದಿಂದ ಲೈಬ್ರರಿಗ್ ಹೋತ್ ನಾನು.
ಹ್ಮ್ ಹ್ಮ್ ಮತ್ತೆ ಅಲ್ಲಿಯ ರತ್ ಶ ಊರ.
ಅಲ್ಲಿ ಮಾಡ್ತ ನೀನು ಅಲ್ಲಿ ಇಲ್ಲೇ ಸುಮ್ನೆ ಲೈಟ್ ಆಗಿ ಇಲ್ಲೇ ಮಾಡಿ ಬರಕ ನಡಿದ್ದೆ ಅಲ್ಲಿ ಮಾಡಿದ್ರೆ ಪೂರಾ ಐದಾರ. ಆರನೂರು ರೂಪಾಯಿ ಕೊಟ್ಟು ಯಾವ ನನ್ಮಗ ಹೋಗತ್ತ ನೆ ಅದ್ರ ಗಾಡಿ ಇರ್ತಾವ ಒಂದೊಂದು ಟೈಮ್ ಇರಲ್ಲ. ಜಗ್ಗೀ ಕಾಂಪಿಟೇಶನ್ ಇರುತ್ತಲೇ ಜಿಮ್ ಮಾಡಕ್ಕೆ ಇಲ್ಲೇನ್ ಮೆಟೀರಿಯಲ್ ಸಿಕ್ಕವ್ವ ಇಲ್ಲ ಕಡಿಮೆ ಅವಾ.
ಏ ಮರಾಮ ಕಂಫೋರ್ಟ್ ಆದ ನೋ ಮರಾಠಿ ಎಷ್ಟ ಎಲ್ಲಾನು ಮಾಡ್ಬೋದ.
ಅಂದ್ರೆ ಎಲ್ಲ ಬಾಳೇನ ಇಲ್ಲ ಇಲ್ಲಿ.
ಬಾಳ ಎರ್ಲಿಕ್ಕಿನ ಅದ್ರಾಗ ನಾವ್ ಯೂಸ್ ಮಾಡ್ಕೋಬೇಕ ಬಾಳ. ಹ್ಮ್ ಚಸ್ಟ್ ಮಾಡೋದ ಅದ. ಬ್ಯಾಕ್ ಮಾಡೋದ ಅದ ಬೈಸೆಪ್ ಮಾಡೋದ ಅದ ಟ್ರೈಸಪ್ ಮಾಡೋದ ಅದ.
ಹ್ಮ
ಶೋಲ್ಡರ್ ಮಾಡೋದ ಅದ.
ಎಲ್ಲಿದ್ದುಲ್ಲೋ ಅಲ್ಲಿ ಅಣಮೆಗೆ ಹೋಗಿದ್ದ್ವಲ್ಲ ಒಂದ್ಸಾರಿ ಅಣಮೆ ಹೋದಾಗ ಎಲ್ಲ ಇದ್ವೊ ಇಷ್ಟ್ಇದ್ವೇನೋ ಅಲ್ಲಿನು.
ಮತ್ತೆ ಅವು ಅವಸ ಇಲ್ಲೇವ.
ಅಲ್ಲ ಔಷ ಇದ ಇ ಮತ್ತ ಅಲ್ಲಿ ಒಂದ ಜ್ಜಗೀ ಸಾಮಾನ ಇಟಕಂಡವನ ಅಲ್ಲಿ ಬರೀ ಒಂದು ಡಂಬಲ್ಸ ಒಂದ ಬ್ಯಾಕ್ ಪ್ರೆಸ್ ಇತ್ತ ಅಷ್ಟ ಬಿಟ್ಟ್ರೇ ಮತ್ತೆನತ್ತಪ್ಪ.
ಎಲ್ಲ ಸತ್ ಎಲ್ಲ ಕವರ್ ಆತಾವ ಒಂದ್ ತಾಸು ಮನ್ಗಣಂಗ ಆತದ. ಇನ್ನ ಒಂದಂದಂದರ
ಏನು ಸೌಂಡ ಎಲ್ಲ ಏನಲ್ಲನಲ್ಲಿ ಇದು ಮ್ಯೂಸಿಕ್ ಮ್ಯೂಸಿಕ್ ಸಿಸ್ಟಮ್ ಅ ಬೋರ್ ಆಗಲ್ಲ
ಏ ನ್ ಅದ ಪೋನ್ ಎಸ್ತು ಯೂಟ್ಯೂಬ್ಗ
ಹ್ಮ್ ಕನ್ನಡಿಗ ನಡಿ ಏನ ಬರ್ರ ನಿ ದೊಡೋ ವಾಸಣವ
ದೌಡ ದೌಡ ಅವಾವ
ಹ್ಮ್ ಹ್ಮ್ ಯಾರು ಚೆನ್ನಾಗಿ ಮೇಂಟೈನ್ ಮಾಡ್ಬೇಕು ನೋಡಬರು
ಹ್ಮ್ ಯಾರು ಬರಲ್ಲ ನ ಮೂವರ್ ಬಿಟ್ರ
ಅಂದ್ರನು ಬರದ ಆಗಲ್ಲ ಇಲ್ಲಿ ನಮ್ಮೂರಾಗ ಯಾವನ್ ಬರಲ್ಲ ಜಿಮಿಗೆ
ನಾವ್ ನೋಗಂಬತಿವ ತೊಡೆ ಮಂದಿ ಬರ್ತಾರಪಾ
ಹ್ಮ್ ಯಾರು ಬರ್ತ್ತಪ್ಪಾ ಪುಣ್ಯ ಆದತ್ ಮರಿ ಹ್ಮ್ ಹ್ಮ್ ಹ್ಮ್
ಹಾ ಅಬ್ಬ ಬರ್ತದ ನಮ ಕ್ಲಾಸ್ಮೇಟ್ ಅಬ್ದುಲೆ
ಒಬಬ ಎಡುಗರ
ಹ್ಮ್ ಅವ ಒಂದು ದಿನ ಒಂದ್ ನಾಲ್ಕೈ ಇದದಾವ ಬಂದ್ರ ಮಕ್ಳು ಒಂದ್ ಎ ಎ ಇದನ್ನು ಮೂರ್ ದಿನ ಬರೀ ಹೇಳ್ಕೊಂಡು ಸ್ನಾಪ್ ಹಾಕಿದೆ ಅದ ಹಾಕಿದೆ
ಹಾ ಹಾ
ಮತ್ತ ಹಿಂದ ಬ್ಯಾಗ್ ಪಡ್ತಕೊಂಡೆ ಬೈಸಕ್ ಕೋಟ ತಕೊಂಡೆ
ಹಾ ಎರಡ್ಡು ದಿನಕ್ಕೆ ಬೈಸಪ್ಪು
ಹ್ಮ ಗೊತ್ತಾಯ್ತಿ ಇವರು ಮೂರ್ ದಿನ ಸಂಂತೆ ಅಂತ
ಹ್ಮ್
ಮ ನಮ್ ಗೊತ್ತತ್ ಯಾಕಂದ್ರ ಎರಡ್ ಮೂರ್ ವರ್ಷ ಆಯ್ತ್ ನಾವ್ ಮಾಡಕತಿ
ಅಲ್ಲ ನಾವೇ ಮಾಡಿ ಬಿಡ ಆತರ ಅವು ಮಾವು ಮಾಡದೇನ್ ಈಗೀಗ್ ಬಂದ
ಹ್ಮ್ ಬರದು ಒಂದ್ ಎರಡ್ ಮೂರ್ ಸಲ ಹಿಂಗ ಹಿಂಗ ಮಾಡಕತ್ ಆಯ್ತ ಒಂದ್ ಒಂದ್ನ ವೇಟ ಡಿಶಿ ಬುಟ್ಟಿ ಒ ಕಡೆ ಯ್ತ್ ನೆಕ್ಸ್ಟ್ ದಿನ ಬರ್ಲಿ ಇಲ್ ನೋಡ ಕೈ ಬೇನಗ ಕಾಲು ಬೇನಗರ ಅಂತೆಂತ
ಆಗಲ್ಲ ಆಗಲ್ಲ ಬರ್ಲಾರ ಆಗ್ಲ ಆಗಲ್ಲಾರ ಕೆಲಸ ಆಗಲ್ಲ ಒಂದ ಒಂದ್ ನಾಕಕ್ ದಿಂದ ಮಾಡಂಗ್ದ ಆಮೇಲೆ ಬೋಸ್ ಬೇರೆ ಬೋಸರ್ ಬರ್ತದ
ಅಗೆದದು ಗೃಪ್ರಭ ಹ್ಮ್
ಸರಿ ರಿಸಲ್ಟ್ ಬರ್ ಕಣಿತಲ್ಲ ಅದು ಬಿಡಂಗಗೆ ಆಗಲ್ಲ
ಅಯದು ಅವ ಮತ್ತ
ಹ್ಮ್ ಮತ್ತೇನ್ ಸಮಾಚಾರ ಏನ್ ಸ್ಪ್ಪ ಏನ್ ತಾರ್ ಏನಗಿಂದಿಲ್ಲ
ಅದೇ ಮತ್ತ ಅವು ಟೆಸ್ಟ್ಟಗಳು ಇಳೆ ಬಿದ್ದ ಅವ್ನಿಗೆ
ಹ್ಮ್ ಎಲ್ಲ ಸಹ ಒಂದ ಏನು
ಹೆಂಗನಪಾ ಸುಮ್ನೆ ಹೇಳ ಬಳ್ತ ಮಾಮ ಇವೆಲ್ಲಾ ಇಂತ ಅಲ್ಲ ಮಾಡಂಗ ಇತ್ತ ಅಂದ್ರ ಕಡಿಗ ಬೇಕ ಹಂಗ ಅಂತನವಾ
ಇಳೆ ಬಳಳ್ತವಲ್ಲ ಇಳೇ ಯಾರಿಗಾದ್ರರು ಬೀಳ್ತಾವ ಬಾಸ ಟಮಗೆಳ ಬಳತಾವ ಮತ್ತೆ ನ ಅದಕ್
ಅದರ ಸಲ ನೀನ ಕಟ್ಟಿಗ
ಏ ಅದ ಅದಕ ಸಂಬಂಧ ಅಲ್ಲ ಅದರ್ದಲ್ಲ ಹೇಳಿದ್ದು
ಹು ಏನದ ಏನಗ್ಯಾದ
ಎಂತಾ
ಏನಾಗ್ಯದಪ್ಪಾ ಅಂದೆ
ಇದು ಒಂದು ಟೆಸ್ಟಿ ಟೆಸ್ಟಿಸ್ ಒಂದು ದೊಡ್ಡದಾದ ಒಂದು ಸಣ್ಣದ ಸೈಜ್ ನಾಗ
ಹು ಅದರದ ನೀರ ತುಂಬ್ಯಾವ ಅಂತ ಅರ್
ಹಾ ಅಂದ್ರ ನಿಯರ್ಲಿ ಒಂದು ವರ್ಷ ಆಗಕ ಬಂತು ನನಗ ಆತರಾಗ್ಯಸಂದ
ಹು ಹು
ಅದೇನಾಯ್ತ ಗೊತ್ತ ಏನ ಒಂದು ಟೈಮು ಏ ಮೊದಲ ಚೆನ್ನಾಗಿದ್ದು ಲಡ್ಡು ಮೊದಲ ಮತ್ತ ನಡಬರಕ್ ಒಂದು ಟೈಮ್ ಏನಾಯ್ತ ಎಂಟು ಸಮತಾವ
ಹು
ಮತ್ತೊಂದ ಸ್ವಲ್ಪ ದಿನ ಬಿಟ್ಟು ನೋಡು ಮತ್ತೊಂದು ದೊಡ್ಡದಾಗಿರುತ್ತೆ ಈಕ ರೈಟ್ ಸೈಡ್ ಇಂದ
ಹು ಹು ಏನು ಒಂದೊಂದ ಸಲ ಹೊತ್ತಾಟ ಮಕ್ಕಳ ಸುತ್ತತೆ ಕಾಣುತವೇನು ಅವ
ಏನ್ ಅದೇ ಗೊತ್ತಲಯ್ತ ನನಗ ಅದರ ಮ್ಯಾಗ ಏನ ವೇಟ್ ಗೇನ್ ಬಿಚ್ಚಲ ಅಂತ ಬೈಲತ್ತದ ಏ ಮಾಡಲತ್ತದ ಅದು ಏ ನೀರ ತುಂಬಕೊನೋದು ಒಂದು ಗೊತ್ತಾಲದ ಇನ್ನ ಸಣ್ಣ ಜೀವನ ಆಗ್ಬಹುದು ಸಣ್ಣ ಅಂದ್ರ
ಅಂದ್ರ ಒಂದೊಂದ್ಸಲ ಗಾಡಿ ಮೇಾಲ ಈಕಡೆ ಎಡ್ ಒಂದ್ ಒಂದೊಂದ್ಸರಿ ಈ ಕಡೆ ಹಾಕಂಗ ಕೂಡ್ತಿವ ಒಂದೊಂದ್ಸಲ ಈಕಡೆ ಗೆನ ಕೊಡತಲ್ಲ ಹಾಂಗ ಅನಸತಾವ
ನಾನು ಇನ್ನೊಂದ ಏನಂದ್ರೆ ಗೊತ್ತಾ ರೈಟ್ ಸೈಡ್ ಜಾಸ್ತಿ ಕುಡತ ಹಿಂಗ್ ಗಾಡಿ ಒಪ್ಪರಿಗೆ ಕುಡತ ನಾನ
ಹು ಹು ಹು ಅದಕ್ಕೆ ಹಂಗಾಯ್ತ ಅಂತ ಅದಕ್ಕೆ ಅಜ್ಜ ಫ್ರೆಶ್ ಹೋಳದ ತೋಗ
ಅದೇ ರೈಟ್ ಸರಿಯಾಗಿ ಕೊಡತ ರೈಟ್ ಸರಿಯಾಗೋದದ
ಮಾಡಿಸಿಕೊಂಡು ಬರಬೇಕು ಹೋಗಿ
ಏನ್ ಅದನ್ನ ಅದನ್ನ ಯಾದೂ ಪ್ರಾಬ್ಲಮ್ ಏನ ಅದು ನೀರ ತುಂಬಕೊಂಡೋದು ಏನ ಗೊತ್ತಾಗಲಾರ ಕೂಡದ ಮಾತ್ರ ನನ್ನ ಗಾಡಿ ಸಿಂಗಲ್ ಇದ್ನನೆ ಡಬಲ್ ಇದ್ನಂದ್ರ ಸ್ವಲ್ಪ ಸೈಡ್ ಕ್ರಸ್ ಮಾಡಿ ಕೊಡುದ ನಾನು ಕಂಫರ್ಟ್ ಇಳಿಯಾಕ್ ಈಸಿ
ಹೌದು ಹೌದು ಸ್ವಲ್ಪ ಕುಂಡಿ ಕುಂಡಿ ನೋ ಬ್ಯಾನತ ಕುಂತ ಕುಂತ ಕುಂತ
ಹು ಅದು ಇನ್ನೊಂದ ಏನಂದ್ರ ಇದು ಬೇಸ- ಇರುವುದರಿಂದ ಇದು ಚಳಿಗಾಲದಿಂದಾಗ ಆಗಲ್ಲ ಇವತರ ಬೇಸಿಗ ದಿನಕ್ಕ ಜಗ ಎಲಿ ಗ ಬೀಳ್ತಾವ ಬ್ಯಾಸಗಿ ದಿನಕ್ಕೆ ಹೆಂಗ ಆಗೊತ್ತಾ ಹೀಟ್ ಜಾಸ್ತಿ ಇರುತ್ತ ನೋಡು
ಹು
ಈಗ ಯಾಕಂದ್ರ ಮೊದಲೇ ಹೀಟ್ ಹೀಟ್ ಬಾಡಿ ಪೂರಾ ಹೀಟ್ ಅಂದ್ರ ಅಲ್ಲಿ ಟೆಂಪರೇಚ ಅಲ್ಲಿ ಜಾಸ್ತಿ ಇರೋದು ಸ್ಟೆಪ್ ಸಿಲಸ ತಂದಿ ಅದು ಬೇಸಿಗೆ ದಿನಕಂದ್ರ ಜಾಸ್ತಿ ಹೀಟ್ ಆಯ್ತಂದ್ರ ಪೂರಾ ಇಳಿದ್ಬಿಡುತ್ತ ಈಗ ಬಾಡಿ ಉಷ್ಣ ನಮ್ಮ ಶೇಖನ ತಯಾಂದ ಚಳಿಗಾಲದ ಕಡಿಮೆ ಯಾಗಿ ಬಿಡ್ತ ಹಾಂಗಾಗಿ ಹಿಗುರ್ಕೊಂಡ್ ಬಿಡ್ತವ
ಮತ್ತ ಹೋಗರಿ ತೋರ್ಸ್ಬೇಕಿಲ್ಲ ಹೋಗಿ
ತೋರಿಸಬೇಕು ಅವನೌನ್ ಇದೊಂದ್ ಸ್ವಲ್ಪ ಬರ್ಲಿ ಇದ ಒಂದ ಸ್ವಲ್ಪ ದಿನ ಹೋಗಲಿ ಇನ್ನೊಂದ ನಾಲ್ಕು ಐದು ದಿನ
ಇಳಿ
ಇದೇ ತರ ಆಯ್ತಪ್ಪ ಅಂದ್ರ
ಅವೆಲ್ಲಾ ಲ್ಯಾಕಪ್ ಅವ ಏನ ಅಂತಾರಲ್ಲವ ಬೆಲೆಬಾಳು ವಸ್ತು
ಅದನ್ನ ಸರಿ ಇನ್ನೊಂದ ಏನಂದ್ರ ನನಗ ಇನ್ನೊಂದು ಚಿಂತೆ ಆಗ್ಬಿಟ್ಟದ್ದು ಚಂತನ ಫೋನ್ ಇಟ್ಕಂತೀವಿ ನೀಲತಿವಿ ಅದು ಒಂದು ಹಿಟ್ ಜೀನ್ಸ್ ಹಾಕೇತಿವಿ ಅದೊಂದ ಹೀಟ್ ಮತ್ತ ನಮ್ದ ಇನ್ನೊಂದು ಪ್ರಾಬ್ಲಮ್ ಮೇಜರ ಪ್ರಾಬ್ಲಮ್ ಅಂದರ ನಮ್ದ ಏನ್ ವಾಕಿಂಗ್ ಇಲ್ಲ
ಹೌ ಮಾಡಬೇಕ ಫಿಸಿಕಲ್ ಆಕ್ಟಿವಿಟೀಸ್ ಮಾಡಬೇಕು ಡೈಲಿ
ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲ ರನ್ನಿಂಗ್ ಇಲ್ಲ ವಾಕಿಂಗ್ ಇಲ್ಲ ಮತ್ತೆ ಎನಿ ಟೈಮ್ ಲೈಬ್ರರಿ ಕುಂತಲೆ ಕುಡತಿವಿ ಕಾಲ್ ಮೇಲ ಕಾಲ ಹಾಕಂಡ್ ಅದಕ ಕಾಲನೋವತಾವ
ನೀ ಮೆಂಟಲ ನೀ ಬರ ಮಾಡ ಕೆಲ್ಸ ಮಾಡದ್ನಿ ಫಿಸಿಕಲಿ ಮಾಡಲ್ಲ ಅಂದ್ರ ಮತ್ತ ಹಂಗೆ ಆಗದ ಮತ್ತ
ಮತ್ ಅದ್ರ್ ಸರಿಯಾಗಿ ಊಟ ಒಂದ್ ಸರಿ ಬಿಳಲ್ಲ ಈ ಮನಿ ಕಡೆ ಬಂದಿನಿ ಹಾಸ್ಟೇಲ್ಗಿದ್ದಾಗ ಚಪಾತಿ ಗಿಪಾತಿ ಬೀಳತ್ತಿತೋ ಏನೋ. ನಮಸ್ತೆ ಇರ್ಲ್ಲಲ್ಲ.
ಹ್ಮ್ ಹ್ಮ್.
ಹಾಸ್ಟೆಲ್ಲಲ್ಲಿ ಚಪಾತಿ ಊಟ ಮಾಡ್ಕೊಂಡು ಆರಾಮ್ಸೆ ಎಲ್ಲ ಬಟ್ಟೆ ಗಿಟ್ಟೆ ಬಚ್ಚಿ ಮಕೊಂಡು. ಕೊಂಬಿಡ್ ಚೈಲಿ ಆಯಕೊಂಡಿ.
ಹ್ಮ ಹಂಗೆ ಮತ್ತೆ.
ಇರ್ತಿದ್ವ ಇಲ್ಲಿ ಮನೆಗಂಗೆ ನಡೆಯಲ್ಲಾ. ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಅಲತ್ ಮೇಜರ್ ಪ್ರಾಬ್ಲಮ್ ಅಲದು. ಹ್ಮ್ ಮಾಡಸಂ ಮಾಡಸಂ. ಎಲ್ಲಿ ಮಾಡಸಂ ಹೇಳು.
ಶಾಪುರ ಹೋಗಮೇನ್ ನಾಳೆಗೆ.
ಯಾವನ ಡಾಕ್ಟರ್ ಬಳಿಗೆ ಹೋದ್ರೆ ಗೊತ್ತಾಗುತ್ತೆ.
ಮನ್ ಹಗೆ.
ಈಗಂಡ್ಯಾ ನೋಡ್ತಾನ ಎಲ್ಲೊಟು.
ಹ್ಮ್.
ಹ್ಮ್ ಹ್ಮ್ ಅವೇಂದ ಅಂತ ದೊಡ್ಡಕ್ಟರ್ಪ್ಪ ಎಂಬ ಬಿ ಎಸ್ ಡಾಕ್ರ್.
ಇಲ್ಲ ಅವ್ನ ಗೊತ್ತಿರ್ತ ಅವ ಏನ ಇಲ್ಲಿ ಈ ತರ ಇದದ್ದು ಅಂದ್ರೆ ಅವ ಹೇಳ್ತಾನ ಅವನ್ ಅಲ್ಲಿ. ತುಂಬಿದು ಇಲ್ಲ ಅಂತ.
ಹ್ಮ್ ನಾನು ಯೂಟ್ಯೂಬ ಅಲ್ಲಿ ನೋಡಿದೆ ಬಟ್ ಯೂಟ್ಯೂಬ ಅಲ್ಲಿ ರೀಸನ್ ಇದನ ಅಂತ. ಹೇಳತಾರೆ ನೀವು ನೀರ್ ತುಂಬಿ ಸಲ ಅಂದ್ರೆ ಒಂದು ದೊಡ್ಡ ದು ಸಣ್ಣದಾಗುತ್ತೆ.
ಹ್ಮ್ ನಾ ಏನ್ ಮಾಡ್ಬೇಕು ನೀರು ತುಂಬಿದಾಗ.
ತೋರ್ಸ್ಬೇಕಂತಂದ್ರ ನಿಮ ಡಾಕ್ರ್ನ್ ಕನ್ಸಲ್ಟೆಟ್ ಮಾಡ್ರಿ ಅಂತ ಹೇಳ್ತಾರೆ ಅವರು ಟ್ರೀಟ್ಮೆಂಟ್ ಕೊಡ್ತಾರ ಅಂತ
ಮತೆ ಹೋಗಿಬರೋಣ ನಡಿ ಇವಾಗ
ನೈಟ್ ಆಗ್ಯತ ಈಗ ಎಲ್ಲಿ ನಾಳೆ ನೋಡ್
ಹ್ಮ್ ನಾಳೆ ಫ್ರೀ
ಅಲ್ವಾ ಜೀನ್ಸ್ ಹಾಕದ್ ಕಡಿಮೆ ಮಾಡ್ಲೆ ನೀನ್ ಜಾಸ್ತಿ ಹಾಕಿದಿನಿ ನೋಡ ಜೀನ್ಸ್
ಏನ್ ಜೀನ್ಸ್ ಎಲ್ಲ ಆಯಕಲ್ಪಪ್ಪ ನೈಟ್ ಪ್ಯಾಂಟ್
ಒಂದ್ ನನ್ ಆ ಕಡೆ ಈ ಕಡೆ ಹೋಗೋ ಗ್ ಹಾಕೊತ್ತಿದೆ ಅದಕಂದ
ಹೊಲ್ಸಿದ್ ಪ್ಯಾಂಟ್ ಎಲ್ಲ ಅಂದ ಡೈಲಿ ಹಟ್ಟ ನೆ ಪ್ಯಾಂಟ್
ಜೀನ್ಸ್ ಹಾಕೊಂಡ್ರುನು ಏನಂದ್ರೆ ಆ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗತ್ತಾ ಹಾಗದಿಲ್ಲ ಅಲ್ಲಿಗೆ ಏನ್ ಬೇಕಾಗಿರ್ ಅದಕ್ಕೆ ಬೇಕಾಗಿರ್ ಜೀವನ್ ಅದ್ರಾಗ ಇರ್ತ್ತ ಸ್ವಲ್ಪ ಪ್ರಾಬ್ಲಮ್ ಆದ್ರೂ ನಡದಿಲ್ಲ ಆದಕ
ಆದಷ್ಟು ಬೇರೆ ಹುಡುಗರ್
ಅದಕ್ಕೆ ಕೂತಂದಿಲ್ಲ ಕಂಫರ್ಟ್ ಆಗ್ಯವಂತ್ ಹಾಕ್ ಬಂದಿನಿ ಒಂದೊಂದ್ ದಿನ ಹಾಕದ ಬೇಕಾದ್ ಇವೆರಡು ಖಾಲಿ
ಮತ್ತ್ ಆಚೆ ಹೋಗ್ ಮತ್
ಏನ್.
ಅವ್ ಸ್ಟ್ರೆಚೆಬಲ್ ಏನ್ ಆಯ್ಕೆ ಮಾಡ್ದ ಚಂದ ಇಲ್ಲೇನು ಅವು ಸುಮ್ನೆ.
ಏ ಕಂಫರ್ಟ್ ಅವ್ಲೆ ನಡೀತಿದ್ದ ನನ್ಗೆ ಆರಾಮಸೆ ಆದ್ರ ಮ್ಯಾಗ ಮಕ್ಕೊಂಡ್ರನ್ ಏನ್ ಆಗಲ್ಲ ನನ್ಗೆ.
ಏನಾದ್ರೂ ಅಂದಿಯಾ.
ಹ್ಮ್ ಹ್ಮ್ ಆಗಲ್ಲ ಅದ್ರಂದ ಸಲುವಾಗೆ ಬಂದ್ಯಾನಾ ಬಿಡಲ್ಲ ಇವ್ದು ನಾ ಎಂತ ಬಟ್ಟಿಯಾರ್ ಇವ್ನೇ ಹಾಕೋತೀನಿ ಇವ್ನೇ ಹಾಕೋತೀನಿ ಕಂಫರ್ಟ್ ಬೇಕಾಗಿರೋದು ಇತ್ತೀಚಿಗೆ ನನಗ್.
ಕಂರ್ಪಟ್ ಇರ್ತಾವೆ ನಡೆತೀರ್ತವೆ ಆರಾಮ್ ಸೇ.
ಅ ಇದ್ರ ಕಂಫರ್ಟ್ ಅಲ್ಲದೆ ನನ್ಗೆ ಫ್ಯಾಷನ್ಗಿಂತು ಕಂಫರ್ಟ್ ಆಗಿದೆ ನನ್ಗೆ ಈ ಇಂಪಾರ್ಟೆಂಟ್ ಆಗಿದೆ ಈಗ್
ಜೀನ್ಸ್ ಹೈಕೊಂಡ್ರ ಒಂದ್ ತರ ಇವನ್ ಅವುನ್ ಟೈಟ್ ಹಿಡ್ಕೊಂಡ್ ಬಿಡ್ತಾವ್.
ಬ್ಲಡೂ ಸರ್ಕುಲೇಷನ್ ಆಗಲ್ಲ.
ಆಗದೆ ಇಲ್ಲ.
ಹತ್ನೀರ ಸ್ವಲ್ಪ ದೌದು ಊಟ ಗಿಟ ಮಾಡ್ ಮಾಡ್ ಮಾತಾಡ ಮಾತ್
ಹಾ ಹಾ.